ಆ
ಎಲ್ಲಿದೆ
ಹಲೋ
ಕೇಳಸ್ ತಿ ಭಲ
ಹ್ಮ ಯಾವ ಬಡ ಬಿುಡ ಆಯ್ತುಂಬರ್ ನಾನ ಮಾತಾಡಪ್ಪ ಮಾತಾಡಿ ಇನ್ಯಾನ ನರಸೀಪುರ್ದಲ್ ನಾಸಸೀಪುರ್ದಲ್ಲ ಅವನಿ ಬರಗಿದ್ರಬಾ
ಹ ಏನಕಂಡ್ ಮಾಡಪ್ಪಾ
ಆ
ಆಗಲ್ಲ ಆಗಲ್ಲ ಆಗಲ್ಲ ಮಾಡ್ಕೊ ಬ ಬಂದ ಇಲ್ಲಿಗ್ ಬಂದ ಉಂಟೋದ ವಾಪಸ್ಸು
ಹ್ಮ್ ಇಲ್ಲ ವಾಪಾಸ್ ಹೋಯ್ತಿನಿ, ಪುನ ಭಾನುವಾರ್ ಬರ್ತೀನಿ.
ಬಂದು ಪುನಃ ಪುನಃ ಹೊಂಟೊದೆಯಾ
ಪುನ ಈಗ ಮೈಸೂರ್ಗೆ ಹೋಯ್ತಿನಿ
ಈಗ್ ಹೊಯ್ತಿದಿ ಭಾನ್ವಾರ ಬಂದ್ ವಾಪಾಸ್ ಹೊಂಟೊದಿಯಾ
ಇಲ್ಲ, ಪುನಃ ಬಂದ್ ಹೋಗ್ಬೇಕೈತೆನೋ ಗೊತ್ತಿಲ್ಲ ಅಲ್ಲೊಂದ್ ಎಡ್ಮು, ಅಲ್ಲೊಂದ್ ಮೂರ್ ನಾಕ್ ದಿವ್ಸ
ಹು
ಹ್ಮ್
ಅಲ್ಲೇ ಎರ್ಡು ಒಟ್ಗೆ ಮದದಕ್ ತಿರ್ಗ್ದೆ
ಹ್ಮ್ ಎಳ್ನೀರ್ಗೆ, ಎಳ್ ಎಳ್ ಎಳ್ನಿರ್ ಗಿಳ್ನಿರ್ ಕುಡಿಬೇಕು ಸ್ವಲ್ಪ
ಕಾಯ್ ಸಿಕ್ಕವ್ವ ಎಳ್ನೀರು
ಎಳ್ನೀರ್ ದುಡ್ ಓಯ್ತದ, ಆ ಎಳ್ನೀರ್ಗ್ ಅಲ್ಗ ನೂರು ರೂಪಾಯಿ ಬಸ್ ಚಾರ್ಜ್ಗೆ ಬಂದ್ಬಿಡ್ದಲ್ಲ ಅಲ್ಗ
ಹ್ಮ್ ಇದಲ್ಲಿರ್ ತಂದ್ ಕೊಡೋರ್ ಯಾರ್ ಅಲ್ಲಿಂದ ಅಪ್ಪ ಅದ ತಂದ್ ಕೊಡ್ತಿನೀ, ಅಪ್ಪ ಅದ ತಂದ್ ಕೊಡ್ತ್ ಓಡಾಡ್ತಿಯ ತನೇ ನಿನ್ನಿಸ್ಟ ಏನ್ ಬೇಕಾದ್ರು ಮಾಡ್ಬೋದು, ಓಡಾಡ್ತ
ಏನ್ ಇಲ್ಲ ಓಡಾಡ್ತವ್ನಿ
ಹ್ಮ್
ಈಗ್ ಮಧ್ಯಾಹ್ನ ಏನ್ ಊಟ ಮಾಡ್ಲಿ ಅವ್ಲ್ಡ ನಸೀಪುರ್ದಲ್ಲಿ ನೀನ ಇಲ್ಲೇ ಮಾಡ, ಆ ಆ ಇತ್ ಮಾಡ್ದೆ ಹೊರ್ಗಡೆ ಮಾಡ್ಬೇಕು ಅಂತ ಹೇಳ್ತವ್ನಿ, ಏನ್ ಮಾಡ್ಲಿ
ಹೊರ್ಗಡೆ ಮಾಡ್ಬೇಕು ಅಂದ್ರೆ ಏನ್ ಐಟಮ್ ತಿನ್ಬೋದ್ ನೀನು
ನಾನ ಏನು ಐಟಮ್ ತಿನ್ನನ್ಗಿಲ್ಲ, ವೆ ನಾ ನಾನ್ ವೆಜ್ ಏನು ತಿನ್ನನ್ಗಿಲ್ಲ ಜಾಸ್ತಿ ಮಸಾಲೆ ಐಟಮ್ ತಿನ್ನನ್ಗಿಲ್ಲ, ಆಯಿಲ್ ಫುಡ್ ಅಂತೂ ತಿನ್ನನ್ಗೆ ಇಲ್ಲ ಜಾಸ್ತಿ, ಸ್ವಲ್ಪ ಅಷ್ಟೇ
ಹ್ಮ ಅದ್ರ ಸಿಸ್ಟಮ್ ಅನ್ನ ಅನ್ನದ ಅಲ್ಲಿ ಮೊಸ್ರು ತಂದ್ ತಿನ್ನು ಅಷ್ಟೆ
ಅದು ಒಳ್ಳೆ ಕೆಲ್ಸ ನೀ ಹೇಳ್, ನೀ ಹೇಳ್ದಾಗ ಮನ್ಲಿ ಸೆರಿ ಒಳ್ಳೆ ಕೆಲ್ಸ
ಬೇರೆ ಎಲ್ಲ ಅನ್ನ ಹೇಳ್ತದೆ, ಅಲ್ಲಿ ಹಣ್ಗಳೆ ಹಣ್ಗಳ್ ತಿನ್ನ ಬದ್ಲು ಜ್ಯೂಸ್ ಕುಡಿ
ಜ್ಯೂಸ್ ಕುಡ್ದ್ರ ಪರ್ವಾಗಿಲ್ಲ ಹೊಟ್ಟಿಕ
ಹ್ಮ್ ಮೂಸಂಬಿ ಜೂಸ್ ಕುಡಿ ಬೇಕ
ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತದ ಅದ್ ಕುಡಿಯಲ್ಲ ಬೇರೆ ಯಾವ್ದರ
ಸಲಾಡ್ ತಿನ್ನು ಅಲ್ಲೆಲ್ಲಾದ್ರೂ ಇದ್ರ
ಸಲಾಡ್ ಏನ್ ಯಾವ್ದ್ರಿಂದ ಮಾಡ್ದಾರು
ಪೈನಾಪಲ್ಲು, ಏನು ಹಾಕಲ್ಲ ಅದಕ್ಕ ಕೇಳು ಪೈನಾಪಲ್ಲು ಪೈನಾಪಲ್ಲು ಸ ಪೈನಾಪಲ್ಲು ಸ್ ಸೇಬು, ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸು ಪುನಃ ಇನ್ನೊಂದ್ ಎರಡ್ ಮೂರ್ ಹಣ್ಗಳ್ ಹಾಕಿ ಮೇಲ್ ಐಸಿಟ್ಟು ಕೊಡ್ತನ
ಸಲಾಡ್ಡು ಪರ್ವಾಗಿಲ್ ಒಟ್ಟ ಒಟ್ಟ ತಿಂದ್ರ ಆಗಲ್ವ, ಪರ್ವಾಗಿಲ್ವ ಒಂದ್ ಗಂಟೆ ತಿಂತೀನಿ ಹೋಗಿ
ಡಾನಿ ನನ್ ಪ್ರಕಾರ ನೀ ಏನು ಬೇಡ ನಂಗ್ ಅದ್ ಗೊತ್ತಿಲ್ಲ ನರ್ಸಿಪುರ್ದಗ್ ಎಲ್ಲಿ ಅಂತ್ ನಂಗ ಗೊತ್ತಿಲ್ಲ
ತೂ ಲೋಪರು
ನಾ ಯಾಕ್ ಅಲ್ಲಿಗ್ ಹೋಗ್ ತಿನ್ಲಿ, ಅಲ್ ನಾ ತಿಂದೇ ಇಲ್ಲ, ಬಾ ಬೆಸ್ಟ್ ಒಳ್ಳೆ ಕಾಲಿಟರ್ ಮೊಸರುತಾ
ಈ ಕಾಲೇಡ್ ಮೊಸರು ತಗೊಳಕ್ ಬೆಸ್ಟ್ ಐಡಿಯಾ ನಿಂಗ್ ಗೊತ್ತು ನಾ ಎಲ್ಲವನಿ ಅಂತ ನೀ ತಿಳ್ಕ ನೀ ತಿಳ್ಕ ನಾನ್ ಬೇರೆ ಪಂಕ್
ಅದೇ ಫಂಕ್ಷನ್ಲಿ ಇರೋ ಏನ ಆಾಗಲ್ಲ ಆಯ್ತು ಏನ ಆಗ್ಬಿಟ್ಟದು
ಹ್ಮ್ ಅದೆಲ್ಲ ಎತ್ಕೋ ಕೆನ್ಸ ಕಣ ಎತ್
ಕಾದ್ಲಿಟರು ಏನಿಲ್ಲ ಕಾದ್ಲಿಟ್ರು ಮೊಸರು ಒಂದ್ ತಟ್ಟಗ ಅನ್ನ ಹಾಕ ತಾರ್ಸಿಮನ ಅಲ್ವಾ
ಹ ತಾರ್ಸಿಂಗ ಮನ ಹೊರಗಡೆ ಮಾಡ್ತಿರೋದು ಕೂಡ ಜೋರಾಗಿ
ಹೊರಗಡೆನೆೇ ಮಾಡ್ಲಿ
ಇನ್ ಮನೇಲಿ ಎಲ್ ಮಾಡ್ತರ ಅವರು
ಹೊರ್ಗಡೆನೆ ಮಾಡ್ಲಿ ಹೊರ್ಗಡೆ ಹೊರ್ಗಡನೆೆಯಲ್ಲಿ ಅಣನ್ನ ಅಕ ತಟ್ಗ
ತಟ್ಟೆೆಯಲ್ಲಿ ಇಸ್ಕಳಿ ನಾನು ಅದೇ ಹೊಡ್ಕೊಳ್ಳುದು ಒ
ತಟ್ಟಾಸ್ ಕಡ
ಕಲ್ಸ ಹೆಂ ಕಳಿ ನಾನು
ಹಾ ನಾ ತಿನ್ನಲ್ಲ ನಾನು ಹಚ್ಕನ ಅದ್ರಲ್ಲ ಇನ್ ಹಚ್ಕನಡ
ಹ ಅದೆ ಎಲ್ಲ ಒಥರ ಕಣ ಯಾಸ್ ಜನಗಳ ಮುದ್ದೆಲ್ಲ ಅವೆಲ್ಲ ತಪ್ಪು
ಅಂತದ ಇಲ್ಲ ಜನ್ಗಳ ಮುಂದೆ ಏನ್ ಕೇಳ್ರೆ ಸಿಂಪಲ್ ಕೇಳ ಸಿಂಪಲ್ ಏ ಗೊತ್ತಾ ಮನ್ ನೀನೇ ಮನ್ಗ ಹೋಗು ತಟ್ಟೆ ಎತ್ಕೊ ಬಾ ಎಷ್ಟ ಬೇಕಷ್ಟ ಅನ್ನ ಹಾಕೋ ಮೊರುಾಕೋ ತಾರಸಿ ಮೇಲ್ ಹೋಗಿ ಒಬ್ನೇ ಕುೂಕ ಆರಾಮಾಗಿ ತಿನ್ನು ಫೋನ್ ನೋ ಕೊಡ್ಕೊಂಡು
ನಂಂಗ್ ನಾಚಕಣ ಹಂಗಗೆ ಅತ್ ತಿನ್ನ ಎತ್ಕೋ ಬಬದು ಅದೇ ನಂಗ ನಾಚಕ
ಹ ಅಲ್ಲಿ ಬಂದಿರವರೆಲ್ಲ ತಿನ್ನಕಕಡ
ತಿನ್ನಕ್ಕೆೆ ಬಂದಿರೋದು ಗೊತ್ತು ಆದ್ರ ಈ ಕಂಡ್ ಇ ತಿನ್ನಾಕದ ಚಿಂತನಾರ ಅನ್ಕದಾರ
ಅವ್ರರು ಏನ ಹೋಯ್ ನಿಂದೇನ ಅಂತ ಅವ್ರಗ್ ಗೊತ್ತಾ ಇದ ಒಳ್ಳೆ ಸರಿ ಯ್ತಲ್ಲಾ
ಹ್ಮ್
ಹ ನಿನ್ ನಿಂದೇನ ಅಂತ ಅವ್ರಗ್ ಗೊತ್ತ ನಿನ್ ಇಷ್ಟ ಅಲ್
ಸಲಾಡ್ ಆದ್ರ ಪರವಾಗಿಲ್ಲ ನ ಅವರ ನನ್ಗು ಫೋನ್ ಮಾಡ್ದ ಇಬ್ರು ಇಬ್ರು ಇಬ್ರು ಮಾತಾಡ್ತಾರ ಅಂತ ಓದಾಯ್ತು
ಹ್ಮ್ ಈಗ ನಮ್ಮ ಇನ್ನೊಂದ್ ಹತ್ತು ನಿಮಿಷ ಮಾಡ್ತೀನಿ ಅವ ಕತ್ಕೋತನಿ ಹೇಗೇ ಸುಕ್ಕ ಬಾಪ್ ತಿನ್ಬೇಕು ಅನ್ಸತದ ನನಂಗ
ಅಪ್ಪ ಅಪ್ಪುಯ ಬಡ ಇಲ್ಲಿಗ ತಗ ದುಡ್ಗ
ಹ್ಮ ಬಾರ ಕಪ್ಪ ತನ್ ಕಪ ಮಾರ ಮಾರ ಒಲ ಯಾವನ್ ಹದಿನಂಟು ಕಿಲೋಮೀಟರ್ ಯಾವ ಮಾಡ್ತ ಬರಮ್ಮ
ಹ್ಮ್ ಬಡ ದುಡ್ಕ ಪಡಲಿಗೆ ತಿನ್ನಿ ಆರಾಮಾಗಿ
ಒಂದು ಫುಲ್ ಎಗ್ರಸ್ ಸಿರ್ಕವು
ಹ್ಮ್
ಇಳೂಲ್ದಲ್ಲಿ ಇದಿದ್ದು ಮರ್ತೀನಿ ಓದ್ಬೇಕು ಅನ್ನೋ ಮನ್ಸಿ ಬರ್ತಿಲ್ಲ ಇವತ್ತು ಅರ್ಧಮ ಬರ್ದ ಆಗ್ಬಿಡ್ತ ಒಂದ್ ಕ್ಲಾಸ್ ಕೇಳ್ದಿ ಒಂದ್ ಕ್ಲಾಸ್ ಕೇಳ್ದಿ ನಮ್ಮ ಸ್ವಲ್ಪ ಮೂಡ್ ಔಟ್ ಆಯ್ತು
ಹ್ಮ್
ಹ್ಮ್ ಆತ್ ಪುನಃ ಊಟ ಮಾಡ್ಬೇಕು ಡ ಎಲ್ಗೆ ಹೋಗ್ಬೇಕಾಯ್ತು ಕಡ ಡಿ ಎ ಡಿ ಎಲ್ ಎಷ್ಟಣ ದುಡ್ಡು ಕೊಟ್ಟಿದ್ದು
ಆ
ಡಿ ಎನ್ಗೆ ಎಷ್ಟು ಕೊಟ್ಟಿದ್ದ ನೀನು ಐದುವರೆ
ಹ ಐದುವರ
ಹ್ಮ್
ಒಂದ್ ಸಾವಿರ ಬಸ್ ಚಾರ್ಜ್ ಆಯ್ತು ಒಂದ್ ಸಾವಿರ ಬಸ್ ಚಾರ್ಜ್ ಆಯ್ತು ಆರೂವರೆ ಏಳ್ ಸಾವಿರ ಕತ್ಕಣ
ಅಲ್ಲಿ ಆಚಕೆ ಎಷ್ಟ್ ದಿನಕ ಹೋಗಿದ್ದ ನೀನ್ ನಟ ಇವಾಗ
ಏ ಒಂದು ಹದ್ನೈದು ಒಂದ್ ತಿಂಗಳ
ಓಡ್ಸಾಯಿ ಒಂದ್ ತಿಂಗಗಳ
ಹ್ಮ ಕಲ್ತಂದ್ಮೇಲೆ ಒಂದ್ ತಿಂಗ್ಳಗ್ ಹೋಗಿದಿವಿ ಕಾರದ್ರುನಪ ಬೇಗನೆ ಒಂದ್ ತಿಂಗ್ಳಕ್ ಮುಂಚೆ ಅಷ್ಟೇ ಇನ್ನೇನಿಲ್ಲ
ಪುನಃ ಆದ್ಮೇಲೆ ಇನ್ನೊಂದ್ ತಿಂಗ್ಳ ಆದ್ಮೇಲೆ ತಾನಡಿಿಯಲ್ಲಿ ಬಂದಿದ್ದು
ಹಾ ಲೇಟ್ ಆಗ ಬಂದಿದ್ದೆ ಒಂದ್ ತಿಂಗ್ ಆದ್ಮೇಲೆ ಅದ್ಕ ಇಪ್ಪತ್ತ ದಿನಕ್ಕೆ ಕರೀತಾರ
ಎಲ್ ಎಲ್ ಯಾವಾಗ ಬಂತು
ಅದ್ ಬೇಗನೆ ಕೊಡ್ತಾರ ನಿಮ್ಮ ಎರಡು ಎರಡು ದಿನಕ್ಕೆ ಕೊಡ್ತಾರ
ನೀ ಆಟೆ ಹೋಗಿದ್ದ್ ಎರಡು ದಿನ ಕೊಟ್ರ ಅಥ್ವಾ ನೀ ಕಲ್ತಾದ್ಮೇಲ್ ಕೊಟ್ರ
ನೀ ಟ್ರೈನಿಂಗ್ ಓ್ತದ್ದು ಎರಡೇ ದಿನಕ್ಕೆ ಕೊಡ್ತಾರಾ
ಎಲ್ಲ ಎಲ್ಲಾರಣ
ಅದೇನ್ ಮಾಮೂಲಿಕಣ
ಹ್ಮ್ ನಲ್ಲ ಅದ ಅದಿದ್ರು ಓಕೆನೆ ಅಂದ್ರೆ ತೋರ್ಸುದ್ರೆ ಸರ್ ಡಿಎಲ್ ಬರ್ಬೇಕು ಹಾಕೋೊಂಡ ಹತ್ರ ಎಲ್ಲೆಲ್ಲ ಐತೆ ಅಂತಂದ್ರ ಬಿಡ್ತಾರಾ ಏಳ್ದು
ಹ್ಮ್ ಅದ ಬದಲು ಫೋನ್ ಮಾಡಸ್ಮೇಲೆ ಇನ್ಯತಿಕ್ಕೆ
ಹ್ಮ್ ಇರ್ಲಿ ಟೂ ವೀಲರ್ ಫೋರ್ ವೀಲರ್ ಎರಡು ಮಾಡಾರ್ಸ್ಕೊಂಡು
ಹ್ಮ್ ಹೂ ಹೆವಿ ನೂ ಮಾಡ್ಕೋಬಿಡ್ ಹಾ ಮಾಡಿ ಕೊಡ್ತಾರ ಕಣ ಓಡ ಸಾಕು ಅವ್ರರು ಬಂದ ಮೇಲೆ ಯಾರ ಹೇಳ್ರ ನೀವು ಫೋನ್ ಮಾಡಿದ್ರೆ ಅವ ಅಣ್ಣ ಕೊಡ್ತ ತಾನ ನೀ ಯಾರಿಗೆ ಹಳ್ತಿದೆ ಅವ್ರಗ
ಅಂಗಲ್ಲ ಆರ್ ಟಿ ಓದ್ನ ಬೇಗ ಮಾಡ್ಕೊಬಿಟ್ರಗಲ್ವಾ ಅಂತ ಆಚ್ಕ್ ಹದ್ಿನೈದು ದಿನ ಇಪ್ಪತ್ತು ದಿನಏನ ಕಾಯ್ಬೇಕಂತ
ಹ ಅದು ಇಲ್ಲ ಈಗ ಈಗಲ್ಲಲ್ಲಾರೂ ಈವಾಗ ನಾಳೆ ಈಗ ಒಂದ್ ಎರಡ್ ದಿವಸ ಆಯ್ತು ನೀನು ಮೂರ್ ದಿವ್ ಆಯ್ತು
ಹಾ
ಎಲ್ಲದಾರು ಕೊ ಇನ್ನು ಇ ಮೂರ್ ದಿವ್ಸಕ್ಕೆ ಎಲ್ ಎಲ್ ಆದರೂ ಕೊಡ್ತಾರ
ಆ ಆಟಿಯೋಲ್ ಕೊಡಲ್ವಾದ್ನ ಆಟಿಯೋ ಆಟಿಯೋ ಹೋಗಿದ್ ಬಂದ್್ಮೇಲ್ತೇನೆಲ್ಲ ಎಲ್ಲೆಲ್ಲಾರ್ ಕೊಡೋದು
ಏನು ಇಲ್ಲ ಇಲ್ಲೇ ಕೊಡ್ತಾರ
ಇಲ್ಲ ಕೊಟ್ಟಣ ಸರಿ ಈ ಆರ್ ಟಿ ಓ ಹೋಗಿದ್ದಲ್ಲ ಅದು ಸ್ಕೂಟ್ರ ಎತ್ತಿಹೋಗಿದೆೆ
ನಾ ಎತ್ ಹೋಗಿರ್ನಲಕ್ಕಪ್ಪ ಕುಲನ ಕರ್ಕೊಂಡು ಹೋಗಿದ್ದಿ ಅಷ್ಟೇ ಕಾರಾರ್ ನೀರ್ ಎರಡು ಒಟ್ಟಿ ಅಲ್ವಾ
ಸ್ಕೂಟರು ಟೆಸ್ಟ್ ಡ್ರೈವಿಂಗ್ ಮಾಡಿದ್ರಲ್ಲ ಓಡಸ್ತೇಡ ಅದೇನ ಯಾವ ಗಾಡಿ ಎತ್ತ್ ಹೋಗಿದ ಅಂತಂದಿದ್ದು
ಹ ಅಲ್ಲೇ ಯಾರ್ ಕೈ ಈಸ್ಕೊಂಡಿ ಎಫ್ ಜಡ್
ಈ ಯಮ್ಮ ಈ ಎಫ್ ಜಡ್ ಇಸ್ಕೊಂಡಿದೆ ಎಚ್ಚಫ್ ನಾ ಇರು ಹೆಚ್ ಎಫ್
ಹಾ ಈಸ್ಕಂಡು ಒಂದ್ ರೌಂಡ್ ಬಂದಿ
ಒಂದ್್ರೋೊಂಡ್ ಬರೋದ ನುಲ್ಕಾ ನುಲ್ಕ ಹೋಗೋದಿಲ್ವಾ
ಾನಲ್ಲ ಮೇಲ ಹೋಗಿ ಕೆಳಕಿಳಕ್ಸು ಕಾರು ನಾ ಹಂಗೆ ಮೇಲ ಹೋಗಿ ಕೆಳಗಿಳಿಸೂ
ಕಾರ್ ನು ಇಳಿಸಬೇಕಾ
ಅಷ್ಟೇ ಎರಡಡು ಮುಗಿಸಿಸಿ
ಕಾರಾರ್ು ನಿಮ್ಮ ಅವನೇ ತಂದಿರ್ತಾನನಗದ ಕಾರಾರ್ ಅವ್ನೇ ತಂದಿರ್ತ
ಹ ಅವರನ್ ತಂದಿರ್ತಾನ ಒಂದ ಗಾಡಿ ಕಾರ್ ಗಾಡಿ ಕಂಡು ಇಬ್ರು ಇಬ್ರುೂ ಹೋಗಿ
ನಮ್ಮ್ ರಾಜು ಡಿಸ್ಕೋಬೇಕು ನಮ್ಮ್ ರಾಜು ಗಡಸ್ಕೋ್ರೆ ನಿಮ್ಮ ನಿಮ್ಮ ನಿಮ್ಮ ನೋಡ್ಸ್ ಸಕಲ ರಾಜಾ ಕಡಿಿನ
ಅದೇನಾಯ್ತು
ಹ ಅದು ಕ್ಲಚ್ಚು ಸ್ವಲ್ಪ ವೀಕು
ಅಲ್ಲೇ ಈಸ್ಕಳ್ದ ಯಾರತರ ಅಲ್ಲೇ ಈಸ್ಕಳದ ಕಡ ಅಲ್ಲೇ ಸುಮಾರು ಗಾಡಿ ಹಳ್ಬೋತವ
ಎರ್ಲಿ
ವಾಸ ಹೊಸ ವಾಸ ಹೊಸ ಗಾಡಿಗಳು ಬತ್ತಾವ
ಏನೇನ್ ಡಾಕುೆಂಟ್ ಡಾಕುೆಂಟ್ ಏನ್ೇಳ್ಬ ಬಿಡ ಬಿಡು
ಹ್ಮ್ ಹ್ಮ ಡಾಕ್ಯುಮೆಂಟ್ ಎಷ್ಟರು ಹೇಳದ್ರ ಏನಾಯ್ತು
ಏನು ಬೇಡಬರು
ಅದ್ರಲ್ಲೇನಿದ್ದು ಹಾ
ಅದೊಂದ ಆಗ್ಬ ಬಿಟ್ರ ಸಾಯಂಕಾಲ ಮೇಲೆ ಹೋ್ತಿನನ ಎಷ್ಟ ಗಂಟೆಯಿಂದ ಎಷ್ಟ್ ಗಂಟೆಗೆ ಅಾವದು ಟ್ರ ಮಾಮೂಲಿಮ್ಮ ಹಯ್ತ ಇದ್ ಮಾಡ್ತಿದ್ದು ಡ್ರೈವಿಂಗ್ ಹೇಳ್ಕೊಡ್ತಿದ್ದಮ್ಮ ಎಷ್ಟ್ ಗಂಟೆಯಿಂದ ಎಷ್ಟ್ ಗಂಟೆ ಕಿಡ
ಬೆಳಿಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆ ಗಂಟೆ ಹ ಆದ್ರೆ ನೀವು ಸಾಯಂಕಾಲ ಹೋಗಿಿಲ್ಲಂದ ಹನ್ನೊಂದು ಗಟೆಗೆ ಹೋಗ ಮಧಹ್ನ್ ಹೋಗ್ಬೇಡ ಹ ಮೂರ್ ಗಂಟೆೆಗೆ ಹೋಗು
ಹ್ಮ್
ಯಾವ ತಿಿಂದ ಸ್ಟಾರ್ಟ್ ನಾನು ಬತೀಿನಿ ಜೊತ್ಕ
ಹ ಮಾತ ಕಥ ಹೋಗ್ಬೇಕ ಇವತ್ತು
ಮತ್ತೆ ಹೋಗಲ್ವಾ
ಏ್ ರಾಜು ಅದೇ ಕುರ್ಮು ಕಟ್ ಹೋಗಿನಿ ಅಂದ ಹೋಗ್ಾರ ನ ಮುಗಿಸ್ಬಿಡು ಅಂತಂದಿದಿ ನಿಮ್ ಅಲ್ಲಿಗ್ ಬಂದ ಈಗ ಆಚ್ಚೋರಿಂದ ಬರ್ಬೇಕ್ರ ೋನ್ ಮಾಡಪ್ಪ ನಾ ಈಚ್ಚೋರಿಂದ ಬರ್ತಿನಿ ಕೊ ಒಳಗ ಅದ್ರ ಮಾತಾಡ್ಕ ಬಂದ್ಬಡಮ್ಮ ಅಂತಂದಂದು
ಹ್ಮ್
ಹ್ಮ್ ಡಾಕುಮೆಂಟ್ ವಕುಮೆಂಟ್ ಕೊಟ್ಟುಬಟ್ಟೋಮ್ಮ
ಹ್ಮ ಏನಿಲ್ಲ ಆಧಾರ್ ಕಾರ್ಡ್ ಒಂದೇ ಅಷ್ಟೆ
ಹ ಸರಿ
ಹ ಆಧಾರ್ ಕಾರ್ಡ್ ಒಂದ ನಿತ್ಕೋಗ ಅಷ್ಟೇ ಇನ್ನೇನಿಲ್ಲ ನಾನ್ ಫೋನ್ ಮಾಡ್ತೀನಿ ಈಗ
ಇೋ ಯಾಕಂಗ ಕತಿದ
ಸರಿ
ಆ
ನಾನ್ ಫೋನ್ ಮಾಡ್ತೇನಿ
ಹ್ಮ್ ಮಾಡು ನಮ್ಮಲ್ ಏನಕ್ಕೆ ಹೋಗ್ಬಿಡ್ತಿನಿ ಅವ್ ಎತ್ತಕ್ ಹಯ್ತನ್ ತಡಿ ಒಟ್ಟ ಸತದ ನಂಗ
ಏ್ ಈಗ ನಾನ್ ಫೋನ್ ಮಾಡ್ತೀನಿ ಇರು
ಮಾಡಾಡು ಹಂಗೆ ಮಾತಾಡ್ತನಿ ನನ್ಗೇನಿಲ್ಲ ಸರಿ
ಹ್ಮ್
ಸರಿ ಇರುವ ನಿಮ್ಷ
ಕಟ್ ಮಾಡು ಈಗ ಕಟ್ ಮಾಡು ನೀಮ ಫೋನ್ ಮಾಡ್ಬಿಡ ಅಂದ ಅವನ್ಗ ಆಮೇಲ್ ಮಾತಾಡಿ
ಇರು ಅದ ಫೋನ್ ಮಾಡಿ ಬಾ ಅಂತೀನಿ ನಂದಷ್ಟೇ
ಹ್ಮ್ ಸರಿ ಆಯ್ತು ಬಂದ್ಬಿಡ